ಹಲೋ
ಹಲೋ
ಅಲೋ ಆರಾಮ ಆರಾಮ ಮಾಡತ ನೀನ
ಹ ಆರಾಮಪಾ ಏನಡ್ದ
ಏನಲ್ಲೋಡಪ್ಪಾ ತಿಗಾಡಂದ ನೋಡಪ್ಪ ನಿಂದೆ ವೈದ್ಯದ ದಾಗದ ಪಗದ ಮಾಡ್ಕೊಂತ ಇದವಿ ಊರಾಗ
ನಮ್ದೇನು ವಜ್ಜೆ ಅದು ಅಪ್ಪಪ್ಪ ದಗದಗ್ದಾಗ ಏನ ಅದ ಹೊರಾಗ ಏನನ್ ದಗ್ದಿಲ್ಲ ಏನಿಲ್ಲ
ಬಬ ಎಷ್ಟು ಸುಳ್ಳಂಗಿದ ಎಲ್ಲ ದಗದನ್ ನಡ್ದ ಅದ ನಡ್ದ ಮಳಿ ಬರಕ್ಯ್ದ ಈಗ ನಿದ್ರನು ವಜ್್ಯ ವಲ್ಕೊಟಿದೆ
ಎಲ್ಲಿ ನಡ್ದದಗ ನಡ್ದಿಲ್ಲ ಏನ್ ನಡ್ದಿಲ್ಲ್ಯ ಮಳೆ ಇಲ್ಲ ಯಾರಲ್ಲಿ ಇಲ್ಲಿ ನಿಂಂಗ ಯಾರ ಹೇಳಿದ್ರರು ಮಳೆ ಯಾವ್ದ ಅಂತ ಅ
ಹ್ಮ್ ಹೇಳಿದ್ರ ಅಲ್ಲಾ ನನ್ಗ ಮಳಿ ಬರಕ್ಕ ಇದ್ದ ಅಂತ ಹೇಳಿದ್ರಿ
ಯಾವ ಊರಾಗ ಮಳೆ ಇಲ್ಲ ಏನಿಲ್ಲ ಪಾಯಪ್ಪ ಎಲ್ಲಿ ನಾವ್ ನೋಡ್ಗ ಎಲ್ಲ ಹೊಲ ಹತ್ತಿ ಬಿತ್ತಿ ಸಾಕಾಯದ
ಹೌದೌದು ಈಗೇಏನು ಗೊಬ್ಬ್ರ ಪೊಬ್ರ ಯಾವಾಗ ಕೊಡದು ಮಳೆ ಬಂದದೆ ಎಲ್ಲ ಬಂದ
ಮಳೆ ಬಂದಿಲ್ಲ ಇನ್ನ ಮಳೆ ಬರ್ಬೇಕಲ್ಲ ಎಲ್ಲಿ ಸಣ್ಣ ಮಳೆ ಬಂದ್ರೆ ಗೊಬ್ಬರ ಕೊಡಕ ಆದ್ದ
ಮತ್ತೆ ಹೆಂಗಾಯ್ತ್ ನಿಮ ಕಡೆ ಅಲದವ್ರ
ಹ ಅಲದಾರ ಪೂರ ಹೊಜಾಯತಪ್ಪ ಅೆ ಇರೋದು ಗೊತ್ತಾ ನಿನು ಭೀಮಂದು ಭೀಮಂದ ಜಗ್ಗೆ ಜಯ ಅದು ಬರ
ಹಾ ಏನ ಆ ಹತ್ ನುಡಗ ಏನ್ ಬಂದಿಲ್ಲ ಅಂತ ಬಾರ ಅವಕ್ಕ
ಏ ಮೊರಂ ಕಾ ಬಂದಿಲ್ಲ ಪೂರಾ ಚಿಂತೆ ಇತದ ಅವನಿಗೆ
ಹಾ
ಪೂರಾ ಚಿಂತೆತದಲ್ಲ ಏನ್ ಮಾಡ್ತಿ ನಂಬಲ್ಲಿ ಬಂದು ಹೇಳಕತನ ಅದೇ ಚಿಂತೆ ಪೂರ ಕುಡ್ದಾನ
ಹಾ ಅದೇ ಮತ್ತಿನ ಏನ್ ಇದ್ರ ಏನೋ ವಜ್ಜೆ ಆಯ್ತಿತ್ತು ಬಟ್ಟೆ ಅದು
ಯ ಅದಕ್ ಏನ್ ಹೇಳ ಸುಮ್ನೆ ನಾರ್ಮಲ್ ತಂದ ಬಟ್ಟಿ
ಹ ಇತ್ ಅಂದ್ರ ಅದು ಇದು ಮೈತ್ ಮುಸ್ಲಿಮದಾಗ
ಏ ಎಲ್ಲಿ ಹೇಳಳ ಆಕಂಗ ಕರ್ಕೊಂಡ್ ಹೋಗ್ತಿದ್ದ ಮತ್ತೆ ಆಕಿ ಬಡ್ಟ್ಟಿ ಕೊಡ್ಸ ಹ್ ತ್ತ ಮರಾಮಕ ನಾನ್ ಆಯ್ತು ನಾನು ನೀನು ಜೊತೆಗ ಆಯ್ತು ಬಟ್ಟಿ ತಗೊಬ ಬಿಡಮ್ಮ್ ಆಯ್ತ್ ಫೋ ತಕೊ ಅಂತ ಇದಿದ್ದ ಮಗ
ಹ್ಮ್ ಅಲ್ಲ ಇತನ್ ಕಾಟ ಊರ ಬಿಟ್ಟು ಬರಕ್ತ್ರಿ ಅಲ್ಲಿ
ಹಾ ಇತನ್ ಕಡೆಗ ನೋಡಪ್ಪಯಕ ಬಂದಿಲ್ಲಲ್ಲ ಎಲ್ಲಾಂದ್ರೆ ಬರ ಕೇಕ ಮಾರಾಮಗ ಹ್ಮ್ ಇವನ ಮಗ ಏನಏನ ನೀವ
ಬರಾಕ್ಕೆ ಮೈತ್ ಕಾಲ ಏನ ಮೈತ್ ರಾಯ್ತ್ರಿ್ತ್ ಹನ್ನೆರಡು ಒಂದರ್ ತಕ ಅದರ್ ಏೋ ಮಾಡಿ ಅಂದ್ರೆ ಏ ಮಾಡ
ಹ ಅಲ್ಲೇ ಇರ್ತಾರಲ್ಲಾ ಮತ್ತ ಏನ ಮಾಡಿದ್ರರು ಅಂದ್ರೆ ಏನ್ ಮಾಡಾಕಾದ ಅಂತ ಈಕ ಅಲ್ಲಿ ಬರ್ ಇಲ್ಲ ಸೊಮನೆ ಸ್ ಹಾ ಆದ್ರೆ ಏನ್ ಮಾಡ್ದಪ್ಪಾ ಅವಂದೇ ಪೂರ ಇವಾಗ ಹೆಸರಾ ಎಲ್ಲ
ಹ್ಮ್
ಎಲ್ಲಿ ಆಯ್ಕಿ ಬಂದಿರ ಅಂತ ಫುಲ್ಲ ಫೀಲಿಂಗ್ ಆಗಿ ಎರಡ್ ಎರಡ್ ಮೂರ್ ಮೂರ್ ಅಂತ ಒಂದ್ ಸಲಕ
ಹ
ಎಡ್ ಎಡ್ ಬರ್ಬರ್ ಆಯ್ಕಡೆ್ರಿ ಅ ನಾಳ
ಮತ್ತೆ
ಹ
ಅದೇ ಮತ್ತೆ ಹೆಂಗ ಮರ ಅಜ್ಜಿ ಏನಾನ ಹೇಳಿದ್ರನ್ ಹೇಳಕ್ಕೆ
ಹ ಹೇಳಿದ್ರ ಹಂಗೆ ಮಳಿದು ನನ್ ಜಾತ್ಗಟ್ಟಿಗೆ ಬರ್ದ ಅಂತಂದ್ರು ಹ್ಮ್ ಗಟಿಗೆ ಮಳೆ ಬರ್ತಂತಂದ್ರ ಸ್ವಲ್ಪ ಬಂತು ಆಯ್ತು ಮತ್ತೆ ಬರ ಹೊಲ್ತಿವಾಗ
ಹಾ
ಹ್ಮ್
ಮತ್ತೆ ಊರ್ಿಗೆ ಯಾವ್ದ್ ಬರದು ಈ ಕಡೆ ಮರ ಮುಖಾಂತರ ಹೋಗಿದ್ದೆ
ಏ ಬರ್ಬೇಕನ ಸ್ವಲ್ಪ ಲೇಟ್ ಮೊರ ಮುಗಿತತ ಆಯ್ತು ಬರ್ಬೇಕು ನೀವ ಬರ್ಬೇಕಿಲ್ಲ ನೀ ಬಂದಿದ್ರೆ ಬಾರಿರ ನ್ನ ಭೀಮಂಗ ಅಾ ಎಲ್ಲಿೆ ನಾನುಗ ನಾನ್ಗನಿ ಆಯ್ತಾ ಪರಿಚೆ ಆಗಿವ ಇಬ್ರಗವಲ್ಲಾ ಇಬ್ರಗ ಅಷ್ಟು ಮಾಡಿ ನೀವ್ ನೋಡ ಅವಳಗನ ಆದ್ರೆ ನೀನ್ೊಬ್ಬರಕಾಯ್ತಿ ಇನ್ನ ಬಾರಿ ಇರೋದು
ನಾ ಬಂದಿಲ್ಲ ಮುಂದಲ್ ವಸ್ ಬರ್ತ್ ನಾನನ್ ಶ್ರಾವಣಕ್ ಬರ್ತನ ಶ್ರಾವಣಕ್
ಶ್ರಾವಣಕ್ ಬರ್ತ ಬರಾಮಂತಿತ್ತು ಶ್ರಾವಣಕ್ ಬಾ ನ ಇವಾಗ ಆಯ್ತು ಇವಾಗ ಏನಪ್ಪಾ ನಾಳಗ್ ನಾಡ್ದಾಗ ಬಂದ್ಬಿಡ್ತ ನ ಕಡೆ ಇಲ್ಲ ಏನ್ ಕೆಲ್ಸ ಇಲ್ಲ ಏನಿಲ್ಲ
ಹ ನೀನು ಬಾ ನೀನು ನಾನು ಒಮ್ಮಲ್ಲ ಸಾವಣಕ್ ಬಂದ್ರ ಆಯ್ತ ಊರಿಗೆ
ಹ್ಞೂ ಆವಾಗೇ ಮಾಡಣ ಅವವಾಗೆ ಬಂದು್ಬಿಡಮ ತ ಒಮ್ಮರಿಗೆ ಅಮ್ಮನಗ ಬಂದ್ರ ಆಯ್ತ ನಡೀತದ
ಹ್ಮ್ ಅವಾಗ ಬಂದ್ರ ಆಯ್ತು ಹಾ ಅವಾಗ ಬಂದ್ರ ಆಯ್ತ ನೀನು ಬರ್ತಲ್ಲ ಶಾವಣಕ ಶಾವಣಕ ವ ವಜ್ಜಿ ಬಟ್ಟೆ ತರ್ರಿಸ್ರಯ್ತ್ ಎಲ್ಲಾರ
ಏ ಒಂದೇ ತರ ತೊಂದ್ರ ಆಯ್ತು ಆದ್ರೆ ಇವನಾಗ ಇ ಭೇಮ ನಮ್ಮ ಕಾಲ
ಆ ಲಾಸ್ಟ್ ದಿವ್ಸ ದಿವ್ಸ ಲಪಟನ ಪ್ಯಾಂಟ್ನ ಲ ಪಟ್ ಅನಾ ಪ್ಯಾಂಟ್ ಅನಾ ಎಲ್ಲ ಆಯ್ತು ಎ್ಯಾಡ್ರ ಒಂದ ತರ ವೈಟ್ ಶರ್ಟ್ ಕೇಸರಿ ಚೆಲೆ ಎ್ಯಾಡಂತ ಇರ್ಬೇಕ
ಯಾವ್ಯಾಡ ಅಂದ್ರೆ ಫಿಕ್ಸ್ ಇರ್ಾ ಬೇಡ ಕೂಡ ಶ್ರಾವಣಕ್ಕೆ ಎಲ್ಲಂದ್ರೆ ನೆ ಲ್ಲವು ಆದ್ರೆ ಏನ್ ಗೊತ್ತ ಇವಿಗೆ ನೀನ್ ಒಂದ್ಸಲ ಭೀಮಗ್ ಒಂದ್ಸಲ ೋನ್ ಮಾಡಿ ಮಾತಾಡಿಕ ಯಾಕಂದ್ರೆ ಮಗ ತರಾಮಂತಾನ ಆಮೇಲೆ ಅವ್ನ ಹುಡುಗಿ ಬದಲದ್ರೆ ಆಯ್ತ ಊಟ್ಟ ಆತನವ
ಎಲ್ಲ ಕೇಳ್ತಾ ನಾನಲ್ಲ
ಹ ಅದೇಪಾ ವಾರಿ ಹುಡ್ಗರ ಎಲ್ಲ ಆಯ್ತ ಒಂದಜ ತರ ಬಟ್ಟಿತ್ ಅ ಒಮ್ಮ ಮೇಲಿ ಚಲ ಇರ ಅಂದ್ರ ಮಗ ಆಡ ತಾನೆ ಳ್ರ್್ದಂ ಅಲ್ಲ ರ್್ದಂ ಕೇಳಾರ ಅದಂಗ ಹೋಗಿ ಮೊರಮಗ ಇದು್ ಬಟ್ಟಿ ತಂದಾರ ಇಬ್ರು ಮಕ್ಳು
ಪರಕ್ಷೆಾಗ ಎಲ್ಲರಿಗ ಹಚ್ಚಫೋನ್ ನಿಮ ನಿೈ ನಂಬರ್ ಅದ್ರ
ಅಷ್ಟತಿ ನಾನ ಅವನಿಗೆ ಆಯ್ತು ತಾರಾಮಂತ ಅಲ್ಲಾ ಇವ್ರು ಇವ್ರು ಏನ್ ಮಾಡಾರ ಗೊತ್ತಾಶು ಇವ್ರಬ್ ಇಬ್್ರರು ಹೋಗಿ ಮೊರಂ ಬಟ್ತಂದ್ರ ಏಳಾರಾಗ ಮಕ್ಕಳು
ಇಬ್ಬರು ತಂದಾರ ಅಡ್ಡಾದ್ರ ಕೊಯ್ದ್ರ ಯಾವ್ದ ತರಕ ಅವಗೆ ತಗಂದ್ರ ನಮ್ಗೆ ಹೇಳಾರ
ಮತ್ ಹೇಳಿಲ್ಲಾ ಮಕ್ಕಳು ಎಲ್ಲಿ ಹೇಳಿದ್ರರು ನಾವ ನ್ ತರ್ತಿರ್ಲಿಲ್ಲಾನ
ಮತ್ತೆ ಆತ ಹುಡಗ ಬಂದ್ರನ ಯಾವ ತರ್ತ್ ನನ್ ಬಟ್ಟೆ
ಹಾ ಇವಾಗೇ ಹಂಗತಂದ್ರ ಮಕ್ಳು ಆಯ್ತು ಹುಡ್ಗಿ ಬಂದಿದ್ರೆ ಇನ್ನ ಏಟ್ು ಮಾಡ್ಯರರನ್
ಹ್ಮ ಇನ್ನು ಅದಕ್ಕೆ ಸಾವಣಕ ಮಕ್ಳಗ್ ಹೇಳಾರ ನಾವ ತೊಂದ್ರ ಐತಿ ಇಬ್್ರ
ಹ ಅವರು ಮಾಡ್ತಾರ ಅಂತ ನಾವ್ ಮಾಡಮ್ಮನ್
ಇಲ್ಲ ಕಲ್ಸಾಮ ತಗ
ಯ ಮತ್ತೆ ವೈಕಂತರ ಅವ್ರರು ಇವ ವೈಕಂತನ ಅವ ವೈಕಂತನ
ಹ್ಮ್
ಹ್ಮ್ ಹ್ಮ್ ಅದಕ್ಕೆ ಅವ್ರ ನಾ ಆಯಕಾೊಂಡೆ ತಂದು ಬಿಡ ತ ಅವ ಎಬ್ಬ್ರ ನ ಆಯಕಾೊಂಡೆ
ಏನ್ ಒಂದ್ ವಾರ ಮುಂಚೆರಕ್ ಬರ ಮೇನ್ ಸೀದ ಲಾಸ್
ಏ್ ಇಲ್ಲ ಒಂದ್ ವಾರ ಮುಂಚೆ ಚರಕ್ ಬರ ಮ ನೀನು ಎಲ್ಲಿ ಹದೈದಕ್ಕನ ಬಂದಿಲ್ಲ ಅಲ ಇವಾಗ ಮೊರಂಕನ ಬಂದ ಇಲ್ಲ ಏನಲ್ಲ ನೀನು ಇದಕ್ಕೆ ಶ್ರಾವಣಕ್ನ ಏನೋ ಒಂದ್ಿನ ಮುಂಚೆರಾಗ ಬರ್ತಾನ
ಮಯ್ತು ಒಂದಿನ ಮುಂಚೆರಕ್ ಬರೋಕ ಇಲ್ಲಿ ಎಂಜಾಯ್ಮೆಂಟ್ ಸಿಗುತ್ತ
ಇಲ್ಲ ಒಂದ್ ವಾರ ಇರೋದು ಒಂದು ಏನಿಲ್ಲ ಒಂದ ಎಷ್ಟು ಮೂರ್ ನಾಲ್ಕ ದಿನ ಮೊದ್ಲೆೇ ಬರ್ಬೇಕಕ್ ನೋಡಪಾ
ಹಾ ಅದೇ ಮತ್ತೆ ಒಂದ್ ಐದ್ರ್ ಒಂದ್ ಐದ್ ದಿನ ಅದದೇ ಮತ್ತೆ ಬರಾ ಎಗಾರ ದಿನ
ಹ್ಮ್ ಮತ್ತೆ ಅದೇ ಹ್ಮ್ ಮತ್ತೆ ಅದೇ ಆದ್ದ ಮತ್ತೆ ಬರ್ಬೇಕು ಒಂದು ವಾರ ಒಂದು ವಾರ ಏನ ಲೆಕ್ಕ ಆದ್ದ ಬಂದಿವವಂದ್ರ ಪಾಡತ್ ನೋಡ್ ಆಯ್ತ್ ಬ್ ಶ್ರಾವಣ ಮುಗಸೊಂಡ್ ಹದೀವಂದ್ರೆ ಮತ್ತ ಯಾವಾಗ ಬರಲ್ಲ ನಾವು ಯಾವ್ದ್ ಹಬ್ಬ ಬಂದ್ರು ನಾವವು ಯಾವ್ದ ದು ಅಷ್ಟು ಮಾಡಲ್ಲ ಈ ಕಡೆ ಮತ್ತ ಇದ ನೋಡು ಬಂದ್ರೆ ಗಣಪತಿಗೆ ಬರ್ಬೇಕಕ್ ನೋಡು
ಗಣಪತಿ ಅಷ್ಟೊಂದು ಯಾರ್ ಕೂಡ್ಸ್ತಾರ ನಮ್ಮರಾಗ ಯಾರೆಲ್ಲ
ಯಾರ ಅಷ್ಟು ನಾವೇಮ್ಮತ್ ಅದೇ ವಾರ ಹುಡುಗರು ನಾವೇ ಎಲ್ಲ ಕುಂದಿರ್ದ್ರ ಎಲ್ಲ ಬಂದು
ಒಂದ್ ಎರಡು ಎರಡು ವಾರ ಮುಂಚೆ ಬಂದು ಆ ಕೂಡ್ಸಿ ಅದು ಹೊಳಿಗೆ ಒಕ್ಕಟ್ಟ ಹ ಪಕ್ಕಾ ಅನ
ಹಓ ಮತ್ತ ಎರಡು ವಾರ ಅಂದ್ರೆ ನಮ್ಗ ಅಲ್ಲಿಟ್ ಬೋದ್ದ
ಹ್ಮ್
ಹ್ಮ್ ಅಲ್ಲಿನೂ ನಮ್ದ ಆಯ್ತು ಮೊದ್ಲು ಅವಾಗ ನಾನ ಆ ಕಡೆ ಇದ್ನಲ್ಲ ಹೆಂಗ್ ಓ್ತ ಮತ್ ಅಲ್ಲೇ ದ್ತಿರ್ಲಿಲ್ಲ ಒಂದ ಕಡೆಗೆ
ಹ್ಮ
ಹ್ಮ್ ಮತ್ತೆ ಅಲ್ಲೇ ಕೆಲ್ಸಗಳ ಇದ್ವಲ್ಲ ಅಲ್ಲೇ ಕೆಲ್ಸ ಗ ಗತ್ತ ಇನಲಾ ಅವ್ರು ಫೋ ಹಚ್ಚಕತ್ತತ್ರ ಮತ್ತೆ ಫೋನ್ ಹಚ್ಚಿದ್ರಲ್ಲ ಅದಕ್ಕೆ ಏ ಹ್ಮ್ ಅದ್ರ ಸಲ ಮತ್ತೆ ಬರ್ಬೇಕಂತ ಅಂಕಡಿನ ಆ ಕಡೆ
ಬಾ ಬಾ ನೀನ್ ಬರೋದನ ಪೋ ನಾನ್ ನೀನ್ ಒಮ್ಮೇಲೆ ಬಂದ್ರ ಆಯ್ತ
ಹ್ಮ್ ಹ್ಮ್ ಅದಕ್ ಹೆಂಗಿದ್ರ ಏನೋ ಒಂದ್ ತಿಂಗಗಳದಲ್ಲ
ಹ್ಮ್
ಅದಕ್ಕೆ ಏನೋ ಒಂದ ತಿಂಗಳಾದ ನಡೀತ್ ತಗೋ ಇವಾಗ ಬಂದ್ರ ಅಂತ ಅನ್ಕೊಂಡು ಬರ ಅಂತ ಅನ್ಕೊಂಡೇನಿ ಇನೋ ಒಂದ್ ಕದಿಂದ ಗಾ
ಹ್ಮ
ಕಿದ್ದ ಸ್ವಲ್ಪ ಕೆಲ್ಸ ಇತ್ತು ಅಂತ ಹೊರ ಈ ಕಡೆ ಸವರ್ಪುರ್ಗ ಹೋಗಿದ್ನೆ ಅದಕ್ಕೆ ಕ ಅಲ್ಲೇ ಬರಕ್ ಆಗ್ಲಿಲ್ಲಾ ನಾಳೆಗ್ ಬರ ಅಂತ ಅಂಗ್ ಕಡೆೇನೆ
ಬಾ ನಾಳಗ ಬಾ
ಬರ್ತನಿ ಒಂದ ಫೋನ್ ಹಚ್ತನಿ ನಿಂಗ ಅಲ್ಲಿ
ಹ ಹ
ಹ ಬಂದ್ ಫೋನ್ ಹತ್ನ ಆಯ್ತ ಅಲ್ಲೇ ಇರ ಅಂತ ಆಯ್ತು ಒಂದ್ ತಿಂಗಳ ಆ ಕಡೆ ಕಡೆ ಮುಗಸಂಡ ಊಗ್ ಬರಕ್ ತಗ ಹಂಗೆ ಬಂದ್ ಬಿಡಮ್ ಒಂದ್ ಕೆಲ್ಸ ಮಾಡಮ್ ಏನ ಬಟ್ಟ ನಾನ್ ನೀನು ಒಂದ ತರ ಪ್ಯಾಂಟ್ ಹಂಗಿ ಅಲ್ಲೇ ತಗೊ್ ಬಂದ್ಬಿಡಮ
ಹಾ
ಅಲ್ಲೇ ತಂದ್ ಬಿಡಮ್ಮ ಇವ್ರ ಜೊತೆಗ ಹೋಗಿ ಲುಂಗಿ ಒಂದ್ ಅಂಗಿ ತಂದ್ ಬಿಡಮ್
ಅಷ್ಟೇ ಮಾಡಿದ್ರತ್ತ ಎಲ್ಲ
ಯಾರ ಯಾಕಂದ್ರೆ ಇವ್ರಗ ಆಯ್ತೆ ಇವ್ರನ ಅವ್ರಗ್ ನ ಅನ್ಪಕಲ್ಲ ನಮ್ಮ ಜೊ ತಗೊಂಡ್ರ ಅವವ್ರ ಅಂತ
ಹ್ಮ್
ನಾವವು ಅಲ್ಲಿ ತೊಂದ್ರ ಆಯತ ಆೇಲೆ ಹಾಕೊಂಡ್ರೆ ಇವ್ರಗ್ ಹೊಟ್ಟಿರ್ತದ ನಾವವು ಇದಕ್ಕ ಮೋರಮಕ್ ಹಾಕೊಂಡ್ರ
ಹಾ ಕೇಸರ್ ಚಲ್ ಅದದು ವಜ್ಜ ತರ್ವಕ್ಕ ಹುಡುಗಿಯಾರ್ ಪೀಡ ಮಾಡ್ಬೇಕಕ್ಕ
ಹ ಮತ್ತೆ ಕಾಟಿಂಗ್ ಗೇಟಿಂಗ ಮಾಡಸದ ಚಸ್ಮಗಸ್ಮ ತರದ ಅಲ್ಲ ತಂದೆ ಆಯ್ಕೊಂಡಿವ ಅಂದ್ರೆ ಪೂರಾ ವಜ್ಜಾ ಆಾಗಕ್ ನೋಡ ಹೊರಾಗ ನಂಬದಲ್ಲ
ಹ್ಮ್ ವೈಜಜ್ಯನೇರ ಒಕ್ಕ
ಆದ್ರ ಹೆಂಗ ಗೊತ್ತಾ ನಮ್ಮ ಹುಡ್ಗರು ನಾವ್ ಬಿಟ್ಟ ಕೊಟ್ಟಂಗ ಅಂತ ಮತ್ತ ಎಲ್ಲಾರ ಮುಂದ
ಬುಟ್ಕಳದ ಆ ಟೈಮಗೆ
ಹ ಮತ್ತೆ ಅದ್ರ ಸಲಾಗ ಏನ್ ನಮ್ಗೆ ಆ ಕಡೆನ ಆಗಲ್ಲ ಈ ಕಡೆನಾಗಲ್ಲ ಇವ್ರು ಬಿಟ್ಟ ಕೊಟರ ಮಕ್ಕಳು ಇವರು ಬಿುಟ್ಟಕ ಹ ಇವ್ರು ಬಿಟ್ಟ ಕೊಟ್ರ ಅಂತ ನಾವು ಏನ್ ಮಾಡಾಕ ಅ್ದಳ ಅದ್ರ ಸಲ ನಾವವು ಏನು ಅನ್ಕೊಂಡ್ವಿಯ್ ಬೇಡ ಬ ಬಿಡ ಪೋಲಕ್ಕ ಅವ ಏನ ಮಾಡ್ಯಾವ್ ಹುಡುಗರು
ಹ್ಮ್
ನಾವ್ನ ಹಂಗ ಯಾಕ ಮಾಡಮ್ಮ ಒಂದೇ ತರ ತಂದು ತಂದಂದು ಆಯಕೊಂಡ್ರ ನಡ್ದ ಅಂತ ಅನ್ಕೊಂಡಿ ಹಗೆ ಮಾಡಮ್ ಅಂದ ಹಂಗ ಕ ನೋಡಮ್ ಏನ್ ಮಾಡಮ್ ಬರ್ತಾರ ಇದ ಶಣ ಈ ಕಡೆ ಊರ್ ಕಡೆ ಬಂದಾಗ ಗೊತ್ತಾದ್ದದಲ್ಲ
ಅದೇ ಒಂದ್ ಎರಡ್ ದಿನ ಮುಂಚೆಾಗ ಬಾ ಅದದು ರೆಡಿ ಆಗಟ್ ಎಲ್ಲ ಒಂದ್ ಬಟ್ಟಿ ಬಿಟ್ಟಿ ಹೊಲ್ಸಕ ಅದಕ್ಕ
ಹ್ಮ್ ಹೊಲ್ಸ ಬಿಡಮರಿ ಸುಮ್ನೆ ಇವು ರೆಡಿಮೇಟ್ ಇ ಯಾಕ ತಗೊಂಡ್ ತಗೊಂಡ್ ಬೇಸರ ಆಗದ
ಹ್ಮ್
ಬಿಡಮ್ರೇ ನ ಎಲ್ಲ ಒಂದ್ತ್ತರ ಬಿಳಿ ಹಂಗಿ ಬಿಳಿ ಪ್ಯಾಂಟ್ ಬಿಳಿ ಪ್ಯಾಂಟ್ ಬ್ಯಾಡ ಕರಿ ಪ್ಯಾಂಟ್ ಹೊಲ್ಸ್ ಬಿಡಮ್
ಕ ಪ್ಯಾಟ ಕಸರ್ ಚಲ ಅಗಲ್ಮಗ
ಹ್ಮ ಕೇಜ್ರಜಲ್ಲಿ ಅ್ ಪಟ್ಟಿ ಬರ್ತ್ ನೋಡ ಪಟ್ಟಿ ಹಸಿರು ಕಾಲರ್ ಪಟ್ಟಿ ಬರ್ತ್ ನೋಡು
ಹಾ ಹಾ
ಅದೇ ಕೆೇಸರಿ ಶಾಲದಾಗ ಒಂದು ಪಟ್ಟಿ ಬರ್ಲ ಅದು ತಗಬಬೇಕಕ್ ಇನ್ನ ಬಾರಿ ಲುಕ್ ಕಾಣ
ಹ ನೋಯಣ ತ
ಮತ್ತೆ ಬರಿೀ ಕೇಸರಿ ಕಲರ್ದ ಅಂದ್ರೆ ಕೇಸರಿ ಕಲರ್ ಶಲ್ ಅಂದ್ರೆ ಅಷ್ಟು ಲುಕ್ ಕಾಣಲ್ಲ ಅ ಸೊಪ್ಪ ಕೇಸರಿ ಕಲರು ಮತ್ತೆ ಹಸರು ಕಲರ್ದು ತಗೊಂಡ್ ಹಾಕಂಡಿವ ಅಂದ್ರ
ಹ್ಮ್
ಬಾರಿ ಲೋಕಾಣತ ಬಿಳಿಪ್ಯಾಂಟ್ ಹೊಲ್ಸಿರ್ತವಲ್ಲ ಹಂಗೆ
ಕ್ ಲಾಸ್ಟ್ ಬಜನ್ ದಿವ್ಸ ಅದ್ದ ನಿಂದಿರ್ತಲ್ಲ ಬಜನ್ಗೆ
ಯ ಬಜೀರ್ ನಿಂದ್ರ ಹೋಗ್ಪಾ ಬಜೀರ್ ನಿಂತಿಲ್ಲ ಅಂದ್ರೆ ಹಂಗ ಹೇಳ
ಬೈಜನ್ ಅಂತ ಅಜಿ ತರಕ್ಕತ್ಗಿನಿ
ಲುಂಗಿ ತರಮ್ಮ ನೀನ್ ನಿಂದ್ರಲ್ಲಾನ ಯಾಕ
ನೋಡೋಕೆ ವಾರಸ
ಹ ನಾನ್ ಅದೇನ್ಂದ್ರಮ್ಮ ಅ ಅಕಂಡ ಲುಂಗಿ ತತ್ನೊಂದ ಮನ್ಯಾಗ ಒಂದ್ ಹೊಸದ್ ಬಿಳಿ ಹಂಗಗೆ ಅದ
ಹಾ
ಹೊಸ ಬೆಳಂಗಗೆ ಅದ ಅದ್ರ ಸಲಾಗ ಆಯ್ತು ನಡೀತು
ಹ್ಮ್ ಆಯ್ತಾಯಯ್ತಾ ಇಷ್ಟ ಮಾಡಿದ್ರ ಆಯ್ತ
ಹ್ಮ್ ಸರಿೀತ ಬರ್ತ್ ನಾನು ಇಲ್ಲಿ ಕೆಲ್ಸದ್ ಹೊರಗ ಹೊಂಟನಿ
ಸರ್ತ್ತಾಗಂಗ
ಆಯ್ತಾ ಹಾ